ಹಲೋ ಯುವರಾಜ್ ಅವರೇ ನಮಸ್ತೆ.
ಹ
ಕಳಿಸ್ತಿದ್ದೀನಾ.
ಹಲೋ
ಕೇಳಿಸ್ತಿದೆ ಯುವರಾಜ ಅವ್ರೆ
ಹಲೋ ಹರೀಶ ವಾಯ್ಸ್ ನಿಮ್ದು ಬರತ್ತ ಇಲ್ಲ.
ಇವಾಗ ಬರ್ತಿದ.
ಹಾ ಬರ್ತಿದೆ ಇವಾಗ ಬರ್ತಿದೆ.
ಹ್ಮ್ ಆರಾಮ್ ಇದ್ದೀರಾ.
ಹ್ಮ್ ಅರಾಮ್ ಅದ್ದೀವ್ ನೋಡಿ ನೀವು ಅರಾಮ್ ಇದೀರಾ.
ಹ್ಮ್ ಆರಾಮ್ ಇದ್ದೀವಿ ಏನ್ ಮಾಡ್ತಿದ್ದೀರಾ.
ಏನಿಲ್ಲ ನೋಡಿ ಬಿಸ್ಸಲೂ ಪಾಪಪ ಹೇಳ್ಬಾರ್ದ್ ರೀ ಇವತ್ ಬಿಸ್ಲು
ಹ ಹ ಹ ಹ ಅಷ್ಟೊಂದು ಬಿಸ್ಲಾ ಆಯ್ತಾ.
ಏಯ್ ಹೇಳ್ಬಾರ್ದ್ರಿ ಹರೀಶ್ ಅವರೇ ಎಷ್ಟು ಬಿಸಿಲು ಇದೆ ಅಂದ್ರೆ.
ಹ್ಮ್
ಮಳೆ ಬಂದಿತ್ತಪ್ಪಾ ಒಂದ್ ಎರಡ್ ದಿವಸ ಮೂರ್ ದಿವಸ ನ ಮೂರ್ ದಿವಸ ಅಷ್ಟೇ ಬಂದಿತ್ತು.
ಹ ಹಾ
ಇವಾಗ ಒಂದು ಒಂದ್ ವಾರ ಹಿಂದೆ ಒಂದ್ ಹದಿನೈದು ದಿವಸದ್ ಹಿಂದೆ.
ಹಾ ಹಾ ಇವಾಗಿಲ್ಲ ಹಾಗಾದ್ರೆ ಮಳೆ.
ಏ ಎಲ್ರಿ ಹರೀಶ್ ಅವ್ರೆ ಇದು ಪೂರ್ತಿ ಮಳೆನೇ ಇಲ್ಲ. ಹದಿನೈದ್ ದಿವಸದ ಆದ್ಮೇಲೆ ಒಂದುಚೂರು ಮಳೆ ಇಲ್ಲ ಬಿಸಿಲು ಅಂದ್ರೆ ಅಸ್ಟ್ ಸ್ಟ್ ಬಿಸಿಲು ಹೊಡಿತಿದೆ.
ಹೂ ಹೂ
ಬೇಸಿಗೆ ಕಾಲದಲ್ಲಿ ಬಿಸಿಲು ಹೊಡಿತಿತ್ತಲ್ಲ ಹೋದ್ ಸಲಿ
ಹಾ
ಆ ತರ ಬಿಸಲು ಬರ್ತಿದೆ.
ಹಂಗಂದ್ರೆ ಈ ವರ್ಷ ಏನ್ ಮಳೆ ಬರ್ತೈತೊ ಇಲ್ಲ ಡೌಟ್ ಹಂಗದ್ರೆ.
ಏ ಹರೀಶ ಈ ವರ್ಷ
ಹ್ಞೂ
ಈ ವರ್ಷ ಅಷ್ಟೊಂದ್ ಮಳೆ ಇಲ್ಲ ಅನ್ಸುತ್ತೆ.
ಹ್ಮ್ ಹ್ಮ್
ಬಾಳ ಇದಾಗಬಿಟ್ಟಿದೆ ಬೆಳೆ ಎಲ್ಲಾ ಹಾಕಿದ್ದೀವಿ ಬಿತ್ತನೆ ಮಾಡಿಬಟ್ಟಿದ್ದೀವಿ ನೋಡಿದ್ರೆ ಮಳೆ ಒಂದೊಂದು ಇಲ್ಲ ಒಂಚೂರು ಇಲ್ಲಾ
ಹಹ ಏನ್ ಹಾಕಿರಿ ಬಿತ್ನೆ
ಬಿತ್ತನೆ ಇದು ಜೋಳ
ಮೆಕ್ಕಿಜೋಳ ನ
ಮೆಕ್ಕೆ ಜೋಳ ಅಲ್ಲಾ
ಹ್ಮ್ ಚಿನ್ನ ಜೋಳ
ಹಾ ತಿನ್ನೋ ಜೋಳಾ
ಎಷ್ಟ ಎಕ್ರೆ ಹಾಕಿರಿವ
ಒಂದ ಅದೊಂದ್ ಮೂರು ಅದೊಂದ್ ಒಂದ್ವರಿ ನಾಲ್ಕು ವರಿ ಹಾಕಿದೀವಿ
ಹೌದಾ ಮಾರತಿರಾ ನೀವು
ಹ್ಮ್ ಮಾರ್ಬೇಕು ರಿಷಾದನ್ನು
ಹ್ಮ ಮನೆಲಿ
ಅಂದ್ರೆ ಅದನ್ನ ಇದನ್ನು ಬಂದಿರೋ ಕಾಳನ ಏನ್ ಮಾಡ್ ವ ಅಂದ್ರೆ ಸ್ಟಾಕ್ ಮಾಡ್ತೀವಿ
ಹ್ಮ್
ಒಂದ್ ಕಡೆ ಅದನ್ನ ಹಾಕಿ ಆಮೇಲೆ ರೇಟ್ ಸಿಗತ್ತಲ್ಲ
ಹಾ ಹಾ ಹಾ ಹಾ
ಹ ಒಂದ್ ಇವಾಗ ಎಷ್ಟು ಒಂದ್ ಎರಡ್ ನೂರ್ ಎರಡ್ನೂರ್ ಮುನ್ನೂರ್ ಕಡಿಮೆ ಇತ್ತಂದ್ರೆ
ಹ್ಮ್
ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಅವಾಗ ಎಲ್ಲ ಮಾರ್ಬಿಡೋದು
ಹ್ಮ್ ಹ್ಮ್ ಒಂದ ಕ್ವಿಂಟಲ್ ಗೆ ಎಷ್ಟಿವ ರೇಟ್ ಅದು
ಹ ಕ್ವಿಂಟಾಲಿಗೆ ಇರ್ಬೋದು ಒಂದಂದು ಎರಡೂವರೆ ಸಾವಿರ ಮೂರು ಸಾವಿರ ಇರ್ಬೋದು
ಯ್ ಅಷ್ಟೇ ನ ಜಾಸ್ತಿ ಐತಿ ತಿನ್ನೋ ಜೋಳ ಇವದು
ಏನೋ ಅಷ್ಟೊ ನನಗ್ ಗೊತ್ತಿಲ್ಲ ಬಟ್ ಮೂರೂವರೆ ಸಾವರ ಇರ್ಬೋದು ಅರ್ಷ ಮೂರೂವರೇ ಸಾವಿರ ಇರ್ಬೋದು
ಹ್ಮ್ ತಿನ್ನೋ ಜೋಳ ಅಂದ್ರೆ ಬಾಳ ರೇಟ್ ಇರ್ತೈತ್ ಗೊತ್ತಾ
ಹ್ಮ ರೇಟ್ ಇರುತ್ತೆ ನಮ್ ಸೈಡ್ ಲ್ಲ ನಮ್ ಸೈಡ್ ಅಂತರು ಇದ್ದೇ ಇರುತ್ತೆ ಅನ್ನ ಸೈಡು ಆ ಕಡೆ ಇನ್ನ ಬೆಂಗ್ಳೂರ್ ಸೈಡ್ ಅಂತರು ಜಗ್ಗಿ ಇರುತ್ತತ್ ಅನ್ಸುತ್ತೆ ನನ್ ಪ್ರಕಾರ
ಹಾ ಹಾ
ಸಿಟಿ ಸಿಟಿಲ್ಲಿ ಕಕ್ಕೋಲ ಹೋದ್ರೆ ಹಂಗೆಲ್ಲ ಜಾಸ್ತಿ ಆಗಿಬಿಡುತ್ತೆ ಮಾರ್ಕೆಟ್ ಮೇಲೆ ಡಿ ಡಿಪೆಂಡ್ ಬಿಡುವ ಹರ್ಷಾ
ಹಾ ಹಾ
ದೊಡ್ಡ ದೊಡ್ಡ ಮಾರ್ಕೆಟ್ ಗಳು ಇರ್ತಾವ ಲ್ಲ ಹಂಗಾಗಿ ಮಾರ್ಕೆಟ್ ಮೇಲ್ ಡಿಪೆಂಡ್ ಆಗ್ಬಿಡುತ್ತೆ
ಅಲ್ಲ ನೀವು ಮಾರೋದೆಲ್ಲಿ ಅಲ್ಲಿ ಹಡಗ್ಲಿಲ್ಲ ತಾನೇ ಮಾರೋದು
ಹಾ ಹಡಗಲಿಯಲ್ಲಿ ಬಟ್ ಅವ್ರು ದಲ್ಲಾಳಿಗಳು ಯಾರು ಬರ್ತಾರಲ್ಲಾ ಅವರು ಆ ಕಡೆ ಸೈಡ್ ಕೊಟ್ಟ ಬಿಡು ದ ಕೆಲವೊಬ್ರು ಬೊಮ್ಮಳಿವ ಸೈಡ್ ಬರ್ತಾರೆ ಇನ್ನೊಬ್ರು ಹಡಗ್ಲಿಯಾಗ ಬರ್ತಾರೆ
ಹ್ಮ್ ಹ್ಮ್
ಇನ್ನ ಒಬ್ರು ಇವ್ರು ಹೊಸಪೆಟ್ನವರು ಬರ್ತಾರೆ
ಹೊಸಪೇಟೆನೂರು ಬರ್ತಾರ ಅಲ್ಲಿಗ
ಹಾ ಹೊಸಪೇಟ ನವರು ಅಂದ್ರೆ ಬೇರೋಡ್ ಸೈಡ್ ಇವಡಿಂದ ಬರ್ತಾರಲ್ ಬೇರೆ ದಲ್ಲಾಳಿಗಳ ಇದ್ರಾಗಿಂತ
ಹ ಹ್ಮ್ ಮತ್ತೆ ದಾವಣಗೆರೆ ಹತ್ರ ಆಕತ್ತ ಇವ ನಿಮ್ಗೆ
ದಾವಣಗೆರೆ ಹತ್ರ ಆಗತ್ತೆ ಅದ್ರೆ ಹತ್ರ ಅಂದ್ರೆ ಹತ್ರಾನೇ ಆಗಲ್ಲ ಒಂದ್ ನಲ್ವತ್ತು ಮತ್ತೆ ನಲವತ ಆಗತ್ತ
ಅಷ್ಟೇನಾ
ಅಷ್ಟೇ ಅನ್ಸತ್ತಲ್ಲ ಜಾಸ್ತಿನೆ ಇದೆ. ನಲ್ವತೊಂದ್ರು ನನ್ ಪ್ರಕಾರ ಒಂದು ಐವತ್ತು ಇಲ್ಲ ಅರವತ್ತ ಇದೆ.
ಹ್ಮ್ ಹ್ಮ್ ಹ್ಮ್ ಇದು ಹಡಾಗಲಿ
ಅಡಗ್ಲಿ ಒಂದ ಹನ್ನೆರಡು ಹನ್ನೆರಡು ಇಲ್ಲ ಹನ್ನೊಂದು.
ಅಷ್ಟೇನಾ
ಹ್ಮ್ ಅಷ್ಟ ದೂರೇನು ಇಲ್ಲ ಅದು.
ಹ್ಮ ಹ್ಮ್
ಮುಂಚೆಲ್ಲ ಸೈಕಲ್ ಮೇಲೆ ಹೋಗ್ತಿದೀವಿ ನಾವು.
ಹ ಹ್ ಹ್ ಹ ಹ್ ಅಡಗ್ಲಿಗೆ
ಹಾ ಅಡಗ್ಲಿಗ್ ನಮ್ ಗೌರ್ಮೆಂಟ್ ಸೈಕಲ್ ಇತ್ತಲ್ಲ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಶಾಲೆಲಿ ಕೊರಟ್ಟಿದ್ರಲ್ಲ ಇದು ಸೈಕಲ್ನ ಸೀದಾ ಹಡಗ್ಲಿ ಹಗಣ ಕೊಡ್ತಿದ್ದೆ.
ಹ ಹಾ
ಹಾಕ್ಕೊಂಡ ಹೋಗೋದು ಆಕಡೆ ಇಂದ ಬರ್ಬೇಕು ತಾರೆ ನಾಮ್ ಅಪ್ಪನ್ ಕೈ ಸಿಗಾಕೊಂಡು ಹೊಸ್ಕೊಂಡಂತೀನ್ ನಾವು ಹೊಡೆತ
ಹ್ಮ ಹ್ಮ್
ಒಟ್ ಸಿಗ್ಲಿಲ್ಲಂಗೆ ಅಡಡ್ಡಿದ್ರೆ ಏನನ್ ಏನ್ ಅನ್ಲಿಲ್ಲ ಏನ ಅನ್ನಲ್ಲ. ಸಿಗಾಕೊಬಿಟ್ರೆ ಹೊಡೆದ ತಿನ್ನದು.
ಹ್ಮ ಮತ್ತ್ ಹೊಡಿತಾರ ಭಯ ಇರ್ತೈತಲ್ಲಪ್ಪಾ.
ಮತ್ತೆ ಬಿಡ್ತಾರೆನು ಸಣ್ಣ ಸೈಕ್ಲ್ ಹಾಕೊಂಡ್ ಆಕಡೆ ಎಲ್ಲ ಅಡ್ಡಡ್ ಬಂದ್ವಿ ಅಂದ್ರೆ ನೋಡ್ ನೀನೆ ಯೋಚನೆ ಮಾಡೋ
ಹ್ಮ್ ಮತ್ತೆ ನಾವು ಬೊಮ್ಮೆಳಿದ ತಿಳ್ಕೊಂಡು ಹೋಗಿದ್ವಲ್ಲ ಇವಾಗಂದು ಹುರಿಗೆ ಎಂಟನೇ ಕ್ಲಾಸಿಗೆ
ಏನಪ್ಪಾ ಎಷ್ಟು ಎಷ್ಟು ಕಿಲೋಮೀಟರ್ ಇದ್ದೇ ನಿಮ್ಮ್ ಊರಿಗೆ?
ಹದ್ನೈದು.
ಯಾವ್ದ ಇರದ್ರೆ ಒದ್ ಎರಡ್ ಕಿಲೋಮೀಟ್ರ ಜಾಸ್ತಿನ ಆಗತ್ತ ಮೂರ್ ಸೈಕ್
ಎಲ್ಲ ನೀವ್ ಹೇಳ್ಬೇಕು ಹರ್ಷಿ ಅವ್ರೆ. ಆ ಕಡೆ ಮಳೆನೇ ಇಲ್ವಾ?
ಇವತ್ತು ಬಿದ್ದಿಲ್ಲ ಇವ ಇವತ್ತು ಬಾಳ ಬಿಸ್ಲ ಐತಿ ಇ ಕಡೆ
ಹ್ಮ್ ಹ್ಮ್
ಹ್ಮ್ ಬಿಸಿಲು ಬಾಳ ಐತೆ ಹೊರಗಡೆ ಹೋಗಕಾಯ್ತಿಲ್ಲ ಹಾ ನಿನ್ನೆ ರಾತ್ರಿ ಆಗೈತ ಮಳೆ.
ಎನ್ ಜೋರ ಆಗೈತಾ ಎನ್ ನಾರ್ಮಲ್ ಆ
ಗೊತ್ತಿಲ್ಲ ಮಲ್ಕೊ ಬಿಟ್ಟಿದಿ ಏನ್ ಜೋರ್ ಹೊಡದತ್ತು ಏನು ಗೊತ್ತಿಲ್ಲ.
ಹ್ಮ್ ಹ್ಮ್
ರಾತ್ರಿ ಆಗೈತಿ ಎರಡು ಗಂಟೆ. ಹ್ಮ
ಆ ಕಡೆ ವಾತಾವರಣ ಚೆನ್ನಾಗಿದೆ ಅಲ್ಲ ಅಸ್ಟೆ.
ಹ್ಮ್ ಮಸ್ತಿದೆೇವಾ
ಇಲ್ಲಿ ಹೊಸಪೇಟೆ ಟೈಪ್ ಟೈಪ್ ಆ ಕಡೆ ಇರ್ಬಹದು ಅನ್ಸುತ್ತೆ ಮಂಗ್ಳೂರ್ ಸೈಡ್ ಮಂಗ್ಳೂರ್ ಅಂತ ನೋಡು ಸಂಡೂರು ಸಂಡೂರು ಹ ಸ ಸಂಡೂರಲ್ಲಿ ಆಯ್ತು ಇತ್ತಲ್ಲ ಈ ಕಡೆ ಒಂದ್ ಪ್ಲೇಸ್ ಹ ಆ ಟೈಪ್ ಇರ್ಬೋದು.
ಹ್ಮ
ಇನ್ನು ಕೊಡಗು ಅಂತ್ರ ಹೇಳ್ಬಾರ್ದು ಕೊಡಗು ಶಿವಮೊಗ್ಗ ಇನ್ನು ಇದು ಧರ್ಮಸ್ಥಳಕ ಹೋಗ್ತೀವಲ್ಲ ಘಾಟ.
ಹಾ
ಹ್ಮ್ ಅಲ್ಲಿ ಸೂಪರ್ ಆಗಿದೆ ಡೌನ್ ಇರುತ್ತಲ್ಲ ಡೌನ್ ಹೋಗ್ತೀವಲ್ಲ ಆ ಕಡೆ ಧರ್ಮಸ್ಥಳ. ಹ್ಮ್ ಅಲ್ಲೊಂದ ಘಾಟ್ ಇದೆ ಅಲ್ಲ ಅಲ್ಲಿ ಸಕ್ಕತ್ ಇದೆ ಪ್ಲೇಸ್.
ಹೌದಾ
ಹ್ಮ
ಹ್ಮ್ ಹ್ಮ್ ಹ್ಹಾ.
ಮತ್ತೆ ಊಟ.
ಹೇಳ್ಬೇಕ್ ನೋಡ ಇವ ಏನ್ ಮಾಡ್ಯಾನ ರಾತ್ರಿ ಒಂದ ಮೆ ಮಟ್ಟ ನಿದ್ದೆ ಇಲ್ಲ ತೆಗಣೆ ಕಾಟ ಸೊಳ್ಳೆ ಕಾಟಾ ಅಬ್ಬಾ
ಹ್ಮ್ ಹ್ಮ್ ಏ ಇವಾಗ್ಲೂ ಸೊಳ್ಳೆ ಐತೇನು.
ಹ್ಮ್
ಮಳೆ ಮಳೆ ಇದ್ದಾಗ ಅಷ್ಟೊಂದು ಸೊಳ್ಳೆ ಇರಲ್ಲ ಅಷ್ಟ
ಏ ಐತಿ ಇವ ಹೇಳಕ್ಕೆ ಹೋಗಬೇಡ.
ಹೌದಾ
ಈಕಡೆ ತಿಗಣೆ ಒಂದು ಕಾಟ.
ಹ್ಮ್ ಹ್ಮ್
ಹ್ಮ್ ಸೋಳ್ಳೆದೇನ್ ಸೊಳ್ಳೆ ಬಂದ್ರೆ ಹಾಕೊಂಡ್ ಮಡ್ಕೊಂಡ್ ಬಿಡ್ತೀವಿ ಸೊಳ್ಳೆ ಸೊಳ್ಳೆದೇನ್ ಪ್ರಾಬ್ಲಮ್ ಇಲ್ಲ.
ಹ ಹಾ
ಇದು ತಿಗಣೆ ಕಾಟ ನೋಡು.
ತಿಗಣೆ ಕಾಟ ಜಾಸ್ತಿ ಬರ್ತವು ಬ್ಲಡ್ ಇರ್ತವು. ಹೋಯ್ತು. ಎಲ್ಲ ರಾತ್ರಿ ಎಲ್ಲಾ ತಿಂಡಿ ತಿಂಡಿ ತಿಂಡಿನೇ.
ಹ್ಹಾ. ನ್ ಫಾನ್ ಗೆನ್ ಏನ್ ಇರಲ್ಲ ಏನ್ ಅಲ್ಲಿ. ಫಾನ್ ಎಲ್ಲ ಇರ್ಲಿಲ್ವ.
ಫ್ಯಾನ್ ಇದೆ ಅಲ್ಲ.
ಹ್ಮ ಹ್ಮ್
ತಿಗಣೆ ಗೊತ್ತಲ್ಲ ನಿನಗೆ.
ತಿಗಣೆ ಅಂತ್ರ ಇರುತ್ತೆ ಬಿಡು ಬಟ್ ಸೊಳ್ಳೆ ಯ ಇದ್ರಾಗ ಗಾಳಿ ಎಲ್ಲಿ ಇರದೆ. ಅದು ಫ್ಯಾನ್ ಹಾಕಬೋದು ಬಿಡು.
ಸೊಳ್ಳೆ ಪರ್ದೆೆ ಐತಿ.
ಆಯ್ತ್ ಆಯ್ತಂದ್ರೆ ದಿನ.
ಹ್ಹಾ. ಸೊಳ್ಳೆ ಪರದೇ ಕಟ್ಲೇ ಬೇಕು.
ಯಾ ಸೊಳ್ಳೆ ಏನ ನಡೀತೈತಿ ತಿಗಣೆ ಹುಷಾರಾಗಿರಿ ಎಲ್ಲ ಸೇರ್ಕೊಂಡ್ ಬಿಡತ್ತೆ ಮತ್ತ ಆಮೇಲೆ.
ಹ್ಮ್ ಸೊಳ್ಳೆ ಪರ್ದ ಕಟ್ಟಿಲ್ಲ ಅಂದ್ರೆ ವಾರ್ಡನ್ ಬಂದ್ಬಿಡ್ತಾರಲ್ವ.
ಅದಲ್ಲ ಅದಲ್ಲ ಸೊಳ್ಳೆ ನಡಿತೈತಿ. ತಿಗಣೆ ಹುಷಾರು ಎಲ್ಲೆಲ್ಲೊ ಸೇರ್ಕೊಂಡು ಬಿಡುತ್ತತಂದೆ.
ಏಯ್ ಹೌದು ಎಪ್ಪ ಎಪ್ಪ ಹ್ಮ ಪೂರ ಬ್ಯಾಗೋಳಗ್ ತುಂಬಕಂದ ಬಿಟ್ಟೈತಿ ಡ್ರೆಸ್ಸಾಗದ ಡ್ರೆಸ್ ಒಳಗಡೆ ಐತಿ.
ಹ್ಮ್,
ಒಂದೊಂದು ಗುಂಪೆ ಗುಂಪಿದಾವ ಈವಾ ಒಡ್ದ -ಒಡ್ದ, ಒಡ್ದ್- ಒಡ್ದು ಸಾಕ ಆಯ್ತು ನಮಗೆ.
ಹೌದ ಏಯ್ ಯಾವ ಟೈಪ್ ಇರುತ್ತೆ ಅದು ತಿಗಣೆನ ಏನದು?
ಹ್ಮ್, ತಿಗಣೆ.
ತಿಗಣೆ ಅಂದ್ರೆ,, ನೀ ರಕ್ತ ಕುಡ್ತ್ಯಾವಲ್ಲಾ ಅವಾ
ಹ
ಈ. ಈಕಡೆ ನಮ್ಮ ಅಲ್ಲಪ್ಪ ಘಾಟ ಅಲ್ಲಿ ಒಂದ್ಸಲಿ ನನ್ನ ಇದಾಗಬಿಟ್ಟಿ ತ್ತು ಮಾರಾಯ ಹರ್ಷ.
ಎಲ್ಲಿ?
ಇದು ಧರ್ಮಸ್ಥಳದಲ್ಲಿ ಒಂದ್ಸಲ ಸ್ನಾನ ಮಾಡಕ್ಂತ ಎ್ರ ಇಳ್ದಿದ್ದೆ.
ಹಾ
ಅದ್ ಯಾವಾಗ ಕಾಲಿಗ ಬಂದ್ ಕುತ್ಕೊಂಡ್ ಐತಿ ಗೊತ್ತಿಲ್ಲ.
ಏಯ್ ಅದು ಅಂದ್ರೆ ಅದು ಬೇರೆವಾ ಅದು ಅದನು ರಕ್ತ ಇರ್ತೈತಿ ಅದು ಬಹಳ ಇದು ತಿಗಣೆ ಅಂದ್ರೆ ಆಹ ಏನ್ ಇರ್ತಾವ ನೋಡು ಕೂದಲ ಒಡ ಕಡೆ ಹ ಏನ್ ತರಾನೇ ಬೇರೆದದು ನಾನಾನು ಬೇಕಾದೆ ಫೋಟೋ ಹಾಕ್ತೇನೆ ನಿಮಗೆ. ಬೇಕಾದ್ರೆ ಯೂಟ್ಯೂಬ ಅಲ್ಲಿ ವಡಿ ತಿಗಣೆ ತಿಗ ತಿಗಣೆ ಅಂತ ವಡಿ ಬರ್ತಿದೆ ಯೂಟ್ಯೂಬಲ್ಲಿ.
ಹಾ, ಹಾ, ಹಾ, ಹಾ
ಹ್ಮ್ ಬಾಳ ಕಷ್ಟ ಕೊಟ್ಬಿಡ್ತಾವವು.
ಅರಿ ಇದು ಇರುವೆ ಟೈಪ್ ಕಡಿತಾವ ಅವು.
ಅಯ್ಯೋ! ನಿದ್ದೆ ಮಾಡಕ್ ಬಿಡಲ್ಲ ಅಯ್ಯ ಅವು.
ಹ್ಮ ಹ್ಮ
ಹ್ಮ್
ಮತ್ತೇಏನ್ ಮಾಡೋಕ ಆಗಲ್ಲ ಅನ್ಭವಿಸ್ಬೇಕ್ ನೀನ್ ಅಲ್ಲಿ.
ಏನ್ ಮಾಡಾನೆ ಯವ ಅನ್ಬೋಸ್ಬೇಕು ಇನ್ನು ಒಂದುವರೆ ತಿಂಗಳು.
ಹ್ಮ್ ಹ್ಮ ಬಂದ್ಬಿಡ್ತೀಯ ಆಮೇಲೆ.
ಆಮೇಲೆ ಬೇರೆ ಕಡೆ ಹೋಗ್ಬಿಡೋ ತ್ತೆ. ನಮ್ಮ್ ಮನೆಗೆ ಹೋಗ
ನೀನ್ ದೀಪಾವಳಿಗ್ ಬರ್ತೀನಿ ಅಂದಿಯಲ್ಲಾ.
ಹ್ಮ್, ದೀಪಾವಳಿಗಿ ಬರ್ತೀನಿ.
ಮತ್ತೆಇದು ನಾಗರ ಪಂಚಮಿಗೆ.
ಯಾವಾಗೈತೆ ನಾಗರ ಪಂಚಮಿ?
ಏನಪ್ಪಾ ಇನ್ನಾ ಎರಡು ತಿಂಗಳು, ಒಂದ ತಿಂಗಳು ಇರ್ಬೋದು ಮೇ ಬಿ ಬರೊ ತಿಂಗಳ ಅನ್ಸುತ್ತೆ.
ಮತ್ತೆ ಶೀತ್ಲಾ ಹಬ್ಬ, ಹಟ್ಟಿ ಹಬ್ಬ.
ಅ ಅದು ಶೀತಲಾಭ ಗೊತ್ತಿಲ್ಲ ಅಂಷಾ ಅದು
ಹೌದಾ,
ಶೀತ ಲಾಹಬ್ಬ ಈ ವರ್ಷ ಈ ತಿಂಗಳೇನ ಇರ್ಬೋದ ಅನ್ಸತ್ ನನಗೆ ಗೊತ್ತಿಲ್ಲ ಒಟ್ಟ.
ಇರ್ಲಿ ಸರಿಯವಾ,,
ಹಾ ಸರಿ ತಗೊಳಿ.
ಸರಿ